ಹಲೋ
ನಮಸ್ಕಾರ್ರೀ
ಹಲೋ
ಹಲೋ
ಏನ್ ಮಾಡ್ತಾ್ದಿರರಿ
ನಾವು ಟಿವ ವಿ ನೋಡ್ತದವ್ರಿ
ಟಿವಿವಿಯಲ್ಲಿ ಏನ್ ಬರ್ತಾ ಇದೆ ಏನ್ ನೋಡ್ತಿದ್ದೀರಾ
ಟೇಜ್ ನೋಡ್ತಾ ಇದೇವ್ರೀ ಅಡ್ವಿಟೇಜ್
ನೀವ್ ಜಾಸ್ತಿ ಏನ್ ನೋಡ್ತಿದ್ರರಿ ಟಿಿವ ಅಲ್ಲಿ
ನಾವು ಫಿಲಿಮ್ಸ್ ನೋಡ್ ಸೀರಿಯಲ್ಸ್ ನೋಡ್ತೀವಿ ಆ ಚಿಿ ಟಿವ ವಿ ನೋಡ್ತೀವಿ
ಸೀರಿಯಲ್ಸ್ ಅಲ್ಲಿ ಯಾವ್ ಇಷ್ಟ ರೀಮಿ
ನಮಗೆ ನಂದಾಗ ಗೋಕುಲ ಮತ್ತ ಇವಾಗಲ್ಲಾ ನಮ್ದು ಮ್ಯಾರೇಜ್ ಆದಂಗ ಇದ್ದ ನಾವ್ ಟಿವಿನ ನೋಡಂಗ ಅಲ್ ಬಿಿಡ್ರಿ
ಹೌದಾ ಯಾಕೇನ್ಿ ಮನೇಲಿ ದೀವ ಇಲ್ಲನ್ರಿ
ಆಯ್ತ್ರಿೀ ಅಂದ್ರ ಅದಕ್ಕೆ ಕರೆಂ ಆಾಕ್ಸಲ್ ರರಿ
ಬೇಕರಿ ಹಾಕ್ಸಲ್ದವ ನೀವು
ಹ ಹಾಕಸ್ಬೇಕ್ರೀ ಟಿವ ನ ನ್ ಜಾಸ್ತಿ ನೋಡ್ತಾರ ಅಂದ್ ಆಾಕ್ತಿಲ್ರರಿ
ಹೌದ ಮತ್ತೆ ಫೋನಲ್ಲಿ ಆ್ಯಪ್ ಗಳು ಡೌನ್ಲೋಡ್ ಮಾಡಂದ್ಕೊಂಡು ನೋಡ್ಬೋದಲ್ಲ
ನೋಡ್ತವ್ರಿ ಫಿಲಿಮ್ಸ್ ನೋಡ್ತವ್ರಿ
ಫಿಲಿಮ್ಸ್ ನೀವು ಜಾಸ್ತಿ ನೋಡೋದು?
ಹ್ಮ್ ಅದನ್ನ
ಹ್ಮ್..
ಅದನ್ನೇ ನೋಡ್ತವ್ರಿ ನಾವು ನೀವ್ ಯಾವ್ಯಾವ್ ಫಿಲಿಮ್ಸ್ಗಳು ನೋಡ್ತಿವ್ರಿ?
ಇವಾಗ ಕಲಾವಿದ ಅಂತೂ ಒಂದ್ ಫಿಲಿಮ್ ಬಂದೈತ್ರಿ. ರವಿಚಂದ್ರನ್ ದು.
ಹಾ ಹಾ ಹಾ...
ಅದನ್ ನೋಡ್ತಾ ಇದ್ವಿರಿ. ಅದ್ರಲ್ಲಿ ಅದ್ರಲ್ಲಿ ಅವನು ಮೆಂಟಲ್ ಹುಚ್ಚಾಗಿರ್ತಾನನ್ರಿ.
ಹೌದೇನ್ರಿ? ಹ್ಮ ನೋಡಿದೀವ್ರಿ.. ಓಲ್ಡ್ ಪಿಕ್ಚರ್ ರೀ ಅದು.
ಹನ್ ರೀ ಓಡ್ಪಿಲ್ಮರರಿ ಇವಾಗ ಹಾಕಿದ್ರಿೀ ಅದು. ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡೋಂತ್ದು ಅಂದ್ರೆ ಯಾವದ್ರಿ ನಿಮ್ಗೆ?
ನಮ್ಗೆ ಚಿಂಟು ಟಿ ವಿ ರೀ. ಮತ್ತ ಅದು ನಂದ ಗೋಕುಲ ಅಂತ ಸೀರಿಯಲ್ ಬರ್ತತ್ರಿ ಅದು.
ಹಾ.
ಅದು ಅಂತ ಈಗ ಮುದ್ದು.. ಸೊಸೆ ಒಂದ್ ನೋಡ್ತನ್ರಿ ಹಂಗಂಗೆ ಸಿಂ ಸಿಂಪಲ್ ಆಗಿ.
ಹ ಇದು ಗೌರಿ ಕಲ್ಯಾಣ ಆಯ್ತಲ್ರಿ ಅದನ್ ನೋಡಲ್ಲನ್ರಿ?
ಅದನ್ನ ಇದ್ರ ಅಡ್ವರ್ಟೈಸ್ ಮೆಟ್ ನೋಡ್ತೇನ್ರಿ ಸೀರಿಯಲ್ ನೋಡಲ್ಲ ಅಡ್ವರ್ಟೈಸ್ ಬರ್ತ. ರಿ ಅದ್ರ ನೋಡ್ತನ್ರಿ. ಫೋನ್ನಗ ಬರ್ತ... ಲ್ರರಿ ಇನ್ಸ್ಟಾಗ್ರಾಮ್ ನಲ್ಲಿ ಅದ್ರಾಗೆಲ್ಲಾ ನೋಡ್ತನ್ರಿ.
ಹ ಇವಾಗ ಬಿಗ್ ಬಾಸ್ ಬರ್ತಾ ಇದ್ದ ಅಲ್ರಿ.
ಹ್ಮ.. ರಿೀ ಬರ್ತಾ ಇದೆ ಅಂತ ನಮಗ್ ಅದು ಅಷ್ಟ ಗೊತ್ತಿಲ್ರರಿ ಅವಾಗೆಲ್ಲ ನೋಡಿದೀವಿ. ಎಪಿಸೋಡ್ ಬಂದಾಗೆಲ್ಲ ನೋಡ್ತನ್ ರೀ ಟಿ ಇದ್ರಲ್ಲಿ ಫೋನಲ್ಲಿ.
ಹ...
ಯಾವಾಗ ಸ್ಟಾರ್ಟ್ ಆಕತ್ತಂತ್ರಿ ಬಿಗ್ ಬಾಸ್?
ಬಿಗ್ ಬಾಸ್ ಇನ್ನ ಶೀಘ್ರದಲ್ಲರಿ ಇನ್ನ..
ಹೌದೇನ್ರಿ?
ಹ್ಮ ಅಲ್ಲೀ ಅಲ್ಲಂದ್ರೆ. ಆ ಟೆನ್ ಎಪಿಸೋಡ್ ಹಿಂದೆ ಹಂಗೆ ಇರ್ತವಲ್ರರಿ ಅವು.
ಹಾ ಹಾ.
ಅದ್ರಲ್ಲಿ ನಿಮ.. ನಿಮ್ಗೆ ಯಾ.. ಆ ಸೀಸನ್ಗಳಲ್ಲಿ ಯಾರ ಯಾರಿಗೆ ಜಾಸ್ತಿ... ವೋಟ್ ಹಾಕಿದಿ?
ನಾವವು ಗಿಲ್ಲಿಗೆ ಹಾಕಿದೀವ್ರಿ ಗಿಲ್ಲಿಗೆ. ಹನುಮಂತ ಗೆ ಹ್ಮ್ ಮತ್ತ.. ಹಾ ಹಾ ಯಾವ್ದದು ಓಟಿಟಿ ಅಂತ ಬರ್ತೆತಿಲ್ಲ್ರಿ?
ಅದ್ರಾಗ ಹಾಕಿದೀನಿ ರಾಕೇಶಿಗೆ.
ಹಾ ರೀ.
ಹ್ಮ್ ಹಾಕಿದ್ದೀನಿ ಯಾವ್ದು ಮಿಸ್ ಮಾಡ್ಕೊಂಡಿಲ್ ರೀ ನಾನ್ ಹಂಗ ಹಾಕಿದ್ದೇನೆ ಓಟ್ ಮಾಡಿದ್ದೀನಿ.
ಹಂ ಅದ್ರಲ್ಲಿ ಯಾರ್ ಇಷ್ಟಾರೀ ನಿಮಗ ಯ ಸೀಸನ್ ಯಾ ಯ ಹಾ ಭೈಯಾ ಆ ಎಪಿಸೋಡ್ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡ್ತ್ರಿ ನಮ್ಗ
ನಮಗೆ ಗಿಲ್ಲಿದ ಕೊಟ್ಟತ್ರಿ ಗಿಲ್ಲಿದು.
ಗಿಲ್ಲಿ ಎಂಟರ್ಟೈನ್ಮೆಂಟ್ ನಮ್ಗ ಜಾಸ್ತಿ ಇಷ್ಟ ಅದೇ ಏನ್ ಕೊಟ್ಟರಿ?
ಏನ್ರಿ?
ಗಿಲ್ಲಿಗ್ ಏನ್ ಕೊಟ್ಟಾರಿ?
ಹಲೋ.
ಹಲೋ.
ಏನ್ ಕೊಟ್ಟತಿ ಅಂದ್ರ ಏನ್ ಹೇಳಕ್ ಬಕ್ರಿ?
ಅಲ್ರಿ ಮತ್ ನೀವ ಗಿಲ್ಲದ ಕೊಟ್ಟದ್ರಿ
ಎಂಟರ್ಟೈನ್ಮೆಂಟ್ ಕೊಟ್ಟತ್ರಿ ಎಂಟರ್ಟೈನ್ಮೆಂಟ್.
ಏನ್ರೀ ನೀವ ಫುಲ್ ತಮಾಷೆಯಾಗ್ ತಗಂಡ್ ಬಿಟ್ಟಿರಲ್ರಿ.
ಅಲ್ಲ ರೀ ಗಿಲ್ಲಿದ ಕೊಟ
ಎಂಟರ್ಟೈನ್ಮೆಂಟ್ ಕೊಟ್ಟ ರಿ ನಗ್ಬಡ್ರಿ ನಮ ಸರ್ ಬೈತಾರ.
ಹ ಆಯ್ತ್ ಹೇಳ್ರಿ ಮತ್ತ ಏನ್ ಕೊಟ್ಟೈತ್?
ಖುಷಿ ಕೊಟ್ಟತ್ರಿ.
ಸಂತೋಷ ಕೊಟ್ಟತ್ರಿ.
ಆ ಗಿಲ್ಲಿ ಟಾಸ್ಕ್ಗಳು ಚೆನ್ನಾಗ್ ಆಡ್ತಿದ್ರ ಅಲ್ರಿ.
ಹ ಹೂನ್ರಿ ಆಕಿ ಜೊತೆ ಅವನ ಜೊತೆಗೆ ರಕ್ಷಿತಾ ಅಂತ ಇದ್ಲಲ್ರರಿ.
ಹ ಅವಳು ಅವಳೂನು ಆಲ್ಮೋಸ್ಟ್ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಟ್ಟಾಳ್ರಿ ಅವಳುನು.
ಹೂನ್ರಿ ಎಂಟರ್ಟೈನ್ಮೆಂಟ್ ಕೊಟಾಳ್ರಿ
ಹ್ಮ್ ಆದ್ರೂ ಕಾವ್ಯ ಗಿಲ್ ಮದೀವ್ ಆಗ್ಬಕ್ಲ್ರಿ.
ಏ ಬ್ಯಾಡ್ ಬಿಡ್ರಿ ಅವ್ರ್ ಅಪ್ಪಾಜಿ ಅವ್ರ್ ಅವರಮ್ಮ ಬೈತಾರ್
ಆದ್ರ ಜೋಡಿ ಚೆನ್ನಾಗೈತಲ್ಲರಿ ಅದಕ್ಕೆ ಹೇಳ್ತಾ ಇದ್ದೆ ನಾನು.
ರಿ ಅವ ಕಾವ್ಯನ್ ತಮ್ಮ ಬೈತಾನ್ರಿ ಅವರು
ಅಲ್ರಿ ನೀವು ನಗಬೇಡ್ರಿ ನಮ್ಸಾರ್ ಬೈತ ಬೈತಾರಿ.
ಏನ್ ನೀನ್ ನಗಸ್ಬಲ್್ರಿ
ಹೇಳ್ರಿ ನ ಚೆನ್ನಾಗ್ ಮಾತಾಡಕ ಇದೀನ ಹೇಳ್ರಿ ಅವ್ರ ಮದುವೆ ಬಗ್ಗೆ ಚೆನ್ನಾಗಿದೆ ಜೋಡಿ ಅಂತಂದು
ಜೋಡಿ ಚೆನ್ನಾಗ ಐತ್ರಿ ಅವ್ರ ಮನ್ಾಗಲ್ಲಾಂಗ ಮಾಡಿದ್ರ ಬೈತಾರಿ
ಅಂದ್ರ ಅಭಿಮಾನಿಗಳು ಯಾವ ಹಾಕತ್ತ್ರಿ ಚೆನ್ನಾಗ ಜೋಡಿ ಚೆನ್ನಾಗ ಐತಿ ಮದಿವವ ಆದ್ರಿ ಚೆನ್ನಾಗ ಅಂತ
ಅಭಿಮಾನಿಗಳು ಬಂದ್ ಅವರ ಹತ್ರ ಕ ಇರ್ತಾರೇನ್ರಿ ಪಾಪ ಜಡಿ ಚೆನ್ನಾಗ್ ಐತ್ರಿ ನಿಮಗ್ ಯಾರಷ್ಟ ತ್ರೀ ಬಿಗ್ ಬಾಸ್ ಮಗ
ನಮ ರಕ್ಷಿತ ಗೀಲ ರರಿ
ಅದೇನ್ ರಕ್ಷಿತಾ ಯಾಕ ಇಷ್ಟ ಹಾಕಲ್ಿ
ಅದ ನಮ್ ವಂಶದ ಕುಡೀರಿ
ಹೌದೇನ್ರಿ ಹ್ಮ ಗಿಲ್ಲಿ
ಗಿಲ್ಲಿ ಅೂ ವಂಶಕ್ ಕುಡನ್ೀ ನಮ್ದು ಎರಡು ಎರಡು ವಂಶ ಕುಡ್ರಿವ್ರಿ ಅವು
ಎರಡು ಅಂಶ ಕುಡಿಯೇನ್ರಿ
ಹಾ ಬ
ಅದೇನ್ರಿ ಮತ್ತ ಈಕಿ ಕಾವ್ಯ
ಕಾವ್ಯ ಅವ್ರ ಬ ದೂರ ಸಮಬಂದ್ರಿ ಅವ್ರ
ಯ ದೂರ್ ಸಾಮನ್ಯದ ತಕ್ಕಬಂತ ಇದಿರೇನ್ೀ ಗಿಲ್ಲಿಗೆ
ದೂರ ಸಂಬಂಧ ಇದ್ರರು ಬೇಸಿ ಇವ ರಿಲೇಷನ್ ಅಂದ್ರೆ ಚೆನ್ನಾಗಲ್ಲ
ಹೌದೇನ್ರಿ ಅಲ್ರರಿ ನೀವು ನಮಗ್ ಮೆಹಂತಿ ಯಾವಾಗ ರಿ
ಇವ ಇನ್ ಫಂಕ್ಷನ್ ಇದತ್ ಮೆಂದಿ ಹಾಕಾಕ
ನಮ್ಮ ನಮ್ ಮನ ಹತ್ರ ಒಂದ್ ಹುಡ್ಗದ್ ಬರ್ತಾಡೆ ಐತ್ ಬರ್ತಾಡ ಐತ್ೀ
ಹಾ ತಂದ ಯಾರತ್್ರ
ಹ್ನ್ೀ ನಯನ ಅಂತ ಒಂದ್ ಹುಡ್ಗಿದಐತ್ರಿ
ಹೌದನ್ರರಿ ಅವ್ರ ಕನಿಸ್ನಾಗ ಏನನ ಬರ್ತಾವ ಅಂತಲ್ರರಿ
ಬರ್ತಾವೋ ಈಗ ಅದ ಅಲ್ಲದ ಬ ಅದಂಗಿಂದ ಬರಂಗಲ್ರಿ
ಹದೇನ್ರಿ ನಿಮ್ ಊರಾಗ ಎದ ಚೆನ್ನಾಗ್ ಮಾಡ್ತಾರೇನ್ರಿ
ಹಊನ್ ರರಿ ಚೆನ್ನಾಗ್ ಮಾಡ್ತಾರ ಚೆನ್ನಾಗ್ ಮಾಡ್ತಾರ್ರೀ ಚೆನ್ನಾಗ್ ಮಾಡ್ತಾರ ನೀವು ಬಂದಿದ್ರ ಅಲ್ಲ ದವನ್ ನೋಡಕ
ನಾ ಅಷ್ಟೊಂದ ದೇವ್ ಕ್ಲಿಯರ್ ಆ ಕಾಡ್ಲಲ್ರೀ ಅವ್ ಅಂದ್ರ ಕಾ ನೀಲ್ಿ ದವುಗಳು ಹ
ಹಗ ರಾಜ
ನಿಮೇ ಖಂಡ ಹನ್ರಿ
ಇನ್ ಮೇಲ ಇದ ಚೇರ್ ಹಾಕ್ ನೋಡಣಂದ ತಗಡ್ರಿ
ಅಲ್ರರಿ ನೀವು ಸ್ವಲ್ಪ ಐಟ್ ಇದೀರಿ ನಿಮಕಿನಾ ಗಿಡಕ್ ಇದೀನ್ರೀ ನಾನ್
ಅಯ್ ಹಂಗ ಅಲ್ರಿ ಅದ ಜನ ಎಲ್ಲ ಮುಕುರ್ ಕಂಡದ್ರಿ ಹಂಗಗಿ ಅದ ದೆವ್ವ ಕಂಡಿಲ್ ಬಿಡ್ರಿ
ಆನೆಸ್ಟ್ರೆಶ ಬರ್ತೀನ್ ನೋಡಿ ದೆವ್ವ.
ಏನ್ ನೋಡ್ಬ್ರಿ, ನಾನ್ ಇದ ಪಫಸ್ಟ್ ವರ್ಷ ನೋಡಿರದು. ಅದು, ಬಂದಾಗ ಫೋನ್ ಮಾಡತಂತಾಳ್ರಿ ನಿಮಗೆ. ಚೆನ್ನಾಗಿದೆ.
ಹ.
ಹೂಂ ಚೆನ್ನಾಗಿದೆ.
ಏನ್, ಬ್ಯಾಡಗಿಡಿ ಮಾಡಿದ್ರೇನ್ರಿ ನೀವು.
ಬ್ಯಾಟಿ ಮಾಡಣಂತ ಮಾಡಿದ್ವಿರಿ, ಅವ್ರ ಯಾರ ರೊಕ್ಕ ಕೊಡ್ಲಿಲ್ದಕ್, ಸುಮ್ನೆ ಆದ್ವಿ್ರಿ. ಹೌದಾ
ಹೌದೇನ್ರಿ.
ಹೂನ್ರರಿ, ನಮ್ ಸರ್ ಬೈತಾರರಿ, ಅಂಗ ನಗ್ಬೇಡ್ರಿ.
ಇಲ್ರರಿ, ನಾನ್ ಆಕತಿಲ್ ಸೀರಿಯಸ್ಲಿ ನಾ, ಮಾತಾಡಕತೀವ್ರೀ. ಊರಿ
ಹೌದಾ.
ಮತ್ತ ಏನ್, ಇಷ್ಟ್ರೀ ಬಿಗ್ ಬಾಸ್ ಒಳಗ. ನನಗೆ, ಸುದೀಪ್ ಮಾತಾಡೋದ್ ಇಷ್ಟ್, ನೋಡ್ರಿ ನೀಮಗ್ರಿ.
ಎಪಿಸೋಡ್ನಾಗ, ಹೇಳ್ತನ್ೀ.
ಹನ್ರಿ ಬಿಗ್ ಬಾಸ್ ಬಗ್ಿ ಹೇಳ್ರಿ ಸ್ವಲ್ಪ.
ಹಾ, ಹೇಳ್ತತ ಎಲ್ಲಾ ತರ. ಹೇಳ್ತನ್, ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಹೌದಾ
ಹ ಏನಣೋ ಅದು.
ಹೌದಾ
ಎಲ್ಲಿ.